ಹಲೋ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಕೂತಿದ್ದೀನಿ ನೀವು
ಹ್ಮ್ ನಾವು ಕೂಡ ಊಟ ಆಯ್ತಾ
ನಿಮ್ದು
ಹ್ಮ್ ಏನ ಇಲ್ಲ ಮತ್ ತ್ತೇ ಏನೋ ಪ್ರೊಫೈಲ್ ಚೆಕ್ ಮಾಡಿದ್ರಾ
ಹಾ ಹೌದು ಚೆಕ್ ಮಾಡ್ದೋ
ಏನಂತ ನೇಮ್ ಬರುತ್ತೆ
ಕಾವ್ಯ ಎನ್ ತಿಮ್ಮಾಪುರ್
ಹಾ ಓಕೆ ಓಕೆ ಅದ್ ನಂದ್ ದೇನೇ ಓಕೆ ಇವಾಗ ಅಂದ್ರೆ ಏನಪ್ ಅಂದ್ರೆ ಈಗ ನೀವು ಸಿಟಿಲಿ ಇದ್ದೀರಾ ಸೊ ನಾವು ಅಂದ್ರೆ ಹಳ್ಳಿ ಸ್ವಲ್ಪ ಹಳ್ಳಿನೇ ಹಳ್ಳಿಗೂ ಸಿಟ್ ಟ್ಟಿಗೂ ಏನ್ ವ್ಯತ್ಯಾಸ ಇದೆ ಅಂತ ಅನ್ನೋದ್ರ ಬಗ್ಗೆನೇ ಮಾತಾಡೋಣ ಓಕೆನಾ
ಹಾ ಓಕೆ ಓಕೆ
ಸೊ ಇವಾಗ ನಾವು ಹಳ್ಳಿ ಅಂತಂದ್ರೆ ಇಲ್ಲಿದ ಆ ಸಾಂಪ್ರದಾಯಿಕ ಉತ್ಸವಗಳು ಇರ್ತವೆ ಅಂದ್ರೆ ದಿನಾಚರಣೆಗಳೇ ಬೇರೆ ತರ ಇರ್ತವೆ ಹೌದಲ್ವಾ ಈಗ ಬೆಳಿಗ್ಗೆ ಐದ್ ಗಂಟೆ ರಾತ್ರಿಗೆ ೊಳ್ಬೇಕು ಎ್ದು ಮನೆ ಅಂಗಳ ಹೊಡ್ದು ಕಸ ಆಗ ಉಡಸ ಮತ್ತೆ ನೀ ರಾಕಿ ರಂಗೋಲೆ ಬಿಟ್ಟು ಆ ತರ ಎಲ್ಲಾ ಇರುತ್ತೆ ಮತ್ತು ಆಮೇಲೆ ಸ್ನಾನ ಮಾಡಿ ಹ ಮನೆ ಎಲ್ಲ ಕ್ಲೀನ್ ಮಾಡ್ ಕುಂಡೋ ಹ ದೇವ್ರ ಪೂಜೆ ಮಾಡೋದು ಮತ್ತೆ ನಾಷ್ಟ ಮಾಡೋದು ಮತ್ತೆ ಹಲದ ಆರ ಹೋಗೋದು ಒ ಹೊಲ್ದಲ್ಲಿ ಏನಾದ್ರು ಕೆಲ್ಸ ಇದ್ರೆ ಆತರ ಕೆಲ್ಸಗಳು ಮಾಡೋದು ಈ ತರ ಇರ್ತೈತೆ ಅಲ್ವಾ
ಹಾ ಹೌದು
ಿರತ ನೀವು ತಿಳ್ಕೊಂಡಿರ್ತೀರಾ ಹಳ್ಳಿ ಬಗ್ಗೆನು ಕೂಡ ಹ ಸಿಟಿಲಿ ಯಾವ ತರ ಇರುತ್ತೆ
ಸಿಟಿಲನಂತ ಅಂದ್ರೆ ಅವ್ರು ಬೇಗನೆ ಇದಳ್ತಾರೆ ಅ ಆದ್ರೆ ಮನೆ ಕೆಲ್ಸ ಎಲ್ಲಾ ಮಾಡಕ್ ಹೋಗ್ಲ ಅವ್ರು ಮನೆ ಕೆಲ್ಸಕ್ಕೆ ಅಂತ ಮುಟ್ಟ ಯಾರಾದ್ರರು ಒಡ್ತಾರೆ ಅವ್ರರು ಯಾವ ಟೈಮ್ ಬೇಕು ಆ ಟೈಮ್ ತಿಣಿ ಮಾಡ್ತಾರೆ ಊಟ ಮಾಡ್ತಾರೆ ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ ಆಫೀಸ್ ಕೆಲ್ಸ ಮತ್ ಮಗುನು ನೋಡ್ ಹಕೊಳ್ಳಳಲ್ಲ ಆ ಮಗು ನೋಡಕಕ್ ಒಂದು ಡ ಕೆರೆ ಅಂತಿರುತ್ತೆಲ್ಲ ಕರ್ಕೊಂಡ್ ಹೋಗ್ಬ ಬಿಡ್ತಾರೆ ಬತ್ತಾವ ಒಂ ತರ ಫ್ರೀಡಮ್ ಲೈಫ್ ಎಂಜಾಯ್ ಮಾಡ್ತಾರೆ ಅಂದ್ರೆ ಹಳ್ಳಿ ತರ ಇರಲ್ಲ ಮತ್ತೆ ಇಲ್ಲಿ ಅಲ್ಲೆಲ್ಲಾ ಹಳ್ಳಿಗಳಲ್ಲೆಲ್ಲ ಫ್ರೆಶ್ ಫ್ರೆಶ್ ಆಗಿ ಎಲ್ಲಾ ತಂದು ತಿಂತಾರೆ ಅಂದ್ರೆ ಫ್ರೆಶ್ ಆಗಿ ವೆಜಿಟೇಬಲ್ಸ್
ಹ್ಮ್ ತರ್ಕಾರಿಗಳೆಲ್ಲ ಸಂತೆಗ್ ಹೋಗಿ ಪರ್ಚೇಸ್ ಮಾಡಿ ವಾರವರ ಹೋಗಿ ಅದೇ ಒಂದು ಎಂಜಾಯ್ಮೆಂಟ್ ಹಾ.
ಅಂದ್ರೆವಾಗಲೇ ಇಮಿಡಿಯೇಟ್ ಹೋಗಿ ತರ್ತಾರೆ ಇಲ್ಲ ಆದ್ರೆ ಆಗಲ್ಲಾ ಎಲ್ಲ ತಕ್ಕೊಂಡ್ ಬಂದ್ ತಕ್ಕೊಂಡ್ ಬಂದು ಫ್ರಿಜ್ ಅಲ್ಲಿ ಇಟ್ಕೊಂತಾರೆ ಒಂದ ವಾರ ಎರಡು ವಾರ ಅದ್ರ ನೀರು. ಅಂತೆ
ಹ್ಮ್ ಆಮೇಲೆ ಅಡ್ಗೆ ಮಾಡಕ್. ಬೇಜಾರ ಆಯತ ಅಂದ್ರೆ ಹೋಟೆಲ್ ಹೋಗು ಉನ್ಕೋ.
ಹಾ ಹೌದು ಆಮೇಲಿಲ್ಲ ಅಂತ ಅಂದ್ರೆ ಅಡಗೆ ಮಾಡಕ್ ಆಗಲ್ಲ ಅಂತಂದ್ರ ಅಡುಗೆಗೂ ಮನೆ ಕೆಲ್ಸನ ಕರ್ಸ್ಕೊಂತಾರೆ ಮನೆ ಕೆಲ್ಸ ಮನೆಲಿ ಪಾತ್ರೆ ತೊಳಬೇಕು ಅಂತ ಅಂದ್ರು ಮನೆ ಕೆಲ್ಸ ತರ್ಬೇಕು. ಪಾತ್ರೆ ತೋಳಿಬೇಕ ಅಂದ್ರು ಮತ್ತೆ. ಮನೆ ಕೆಲಸದವ್ರಣ ಕರ್ಸ್ಕೊಂತಾರೆ. ಇನ್ನು ಅಲ್ಲಿ ಹಳ್ಳಿಗಳಲ್ಲೆಲ್ಲಾ ಕೈಯಲ್ಲಿ ಬಟ್ಟೆ- ಓಗಿತಾರೆ ಇಲ್ಲಾದ್ರೆ ಎಲ್ಲ ವಾಷಿಂಗ್ ಮಿಷೀನ್ನು. ಆ ತರ ಇದೆ ಲೈಫ್
ಹ್ಮ್ ಆಮೇಲೆ ಏನಪ್ಪಾ ಹುಡುಗಿ. ಗಳು ಬಂದ್ರೆ ಫ್ಯಾನ್ಸಿಯಾಗಿ ಡ್ರೆಸ್ ಕೆಳಗ ಅಂತಾರೆ ಮತ್ತೆ ಡೂರುಗಳು ಫ್ಯಾನ ಪ್ಯಾಂಟು ಮತ್ತೆ ಆ ಜೀನ್ಸ್ ಪ್ಯಾಂಟು ಟಿ ಶರ್ಟ್ಗಳು ತರ ಹಾಕ್ತಾರೆ ಆದ್ರೆ ಇಲ್ಲಿ. ಆ ತರ ಎಲ್ಲ ಸ್ಯಾರಿ ಹಾಕೊಬೇಕು ಮತ್ತೆ- ಪಂಚಮತೇ ಶಲ್ಯ ಬೇಕು ಆ ತರ ಟ್ರೆಡಿಷನಲ್ ಇದೆ ಮತ್ತೆ ಎಜುಕೇಶನ್ಗಳಲ್ಲಿ ಇಲ್ಲಿ ಬಂದ್ ನೋಡಿದ್ರೆ ಅಂದ್ರೆ ಜಾಸ್ತಿ ಹಳ್ಳಿ ಕಡೆ ಅಂದ್ರೆ ಗೌರ್ನಮೆಂಟ್ ಅಲ್ಲೇ ಸೇರ್ಸ್ತಿರ್ತಾರೆ. ಹೌದಲ್ವಾ ಹಳ್ಳಿ ಕಡೆಲಿ ಅಂದ್ರೆ ಸಿಟಿಲೀ ಆತರ ಎಲ್ಲ ಸೇರಿಸ
ಹ್ಮ್ ಇಲ್ಲ ಆದ್ರೆ ಹಂಗಲ್ಲ ಅವ್ರಕ್ಕಿಂತ. ನಾವೇನ್ ಕಡಿಮೆ ಇದೀವಿ ಅಂತವು ಯಾರು ಗೌರ್ಮೆಂಟ್ ಸ್ಕೂಲ್ ಹೋಗ್ತ ಎಲ್ಲಾ ಪ್ರೈವೇಟು ಎಲ್ಲಾ ಲಕ್ಷ ಲಕ್ಷ ದುಡ್ಡು ಕಡ್ತಾರೆ. ಪ್ರೈವೇಟ್ಗ ಹಾಕ್ತಾರೆ. ಹಂಗೆ ಇಲ್ಲಿ ಹ್ಮ್.
ಹ ಆಮೇಲೆ ಹಳ್ಳಿಗಳಲ್ಲಿ ಬಂದ್ಬಿಟ್ಟು ಎಲ್ಲರೂ ಕೂಡ ಏನಾದ್ರು ಒಬ್ರು ಮನೆ ಏನಾದ್ೂ ಪ್ರಾಬ್ ಪ್ರಾಬ್ಲಮ್ ಆದ್ರೆ ಎಲ್ಲಾರೂ ಸೇರಿ ಬಗೆಹರಿಸಸ್ಕತ್ ಾರೆ ಆದ್ರೆ ಅಲ್ಲಿ ಸಿಟಿಲಂತ ಅಂದ್ರೆ ಆ ತರ ಇರೋದಿಲ್ಲಬ್ ಯಾರ ಜಗಳ ಆಡ್ತಿದ್ರೆ ಅವ್ರು ಏನಾದ್ರು ಹ್ಮ್ ನಿಂಕೊಂಡು ನೋಡ್ತಾರೆ ಮತ್ತೆ ಮತ್ತ ಏನಾದ್ರು ಮಾಡ್ಕೊಳ್ಳಿ ಅವ್ರು ಅಂತ ಸುಮ್ಮ್ನೆ ಆಗ್ಬಿಡ್ತ ಯಾರು ಏನು ಎಲ್ಪ್ ಮಾಡೋ ಹೋಗ ಮತ್ತೆ ಅಲ್ಲಿ ಅಲ್ಲಿ ಹೆಂಗಪ್ಪ ಅಂದ್ರೆ ವಾರ ವಾರ ಅಂದ್ರೆ ಈಗ ಮಾಮೂಲಿ ಪಬ್ ಗಳಗೆ ಹೋಗೋದು ಅತ್ರ ಆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು ಆತರ ಈ ತರ ಎಲ್ಲಾ ಇರ್ತೈತಿ ಂದ್ರ ಯ ಆ ಟಮ್ ಅಲ್ಲಿ ಬೇಕು ಆ ಟೈಮ ಅಲ್ಲಿ ಓಡಾಡೋದು. ಆ ತರ ಎಲ್ಲಾ ಮಾಡ್ತ ತ್ತರಲ್ವಾ ಸಿಟಲ್ಲಿ ಹ್ಮ್
ಹ್ಮ ಇಲ್ಲ ಆದ್ರೆ ಸಿಟ್ಟ ಇಲ್ಲ ಆದ್ರೆ ಒಂದ್ಏನಾದ್ರು ಕಷ್ಟ ಇದೆ ನಮ್ಗೆ ಎಮರ್ಜೆನ್ಸಿ ಯಾರಾದ್ರು ಬೇಕು ಅಂತ ಅಂದ್ರ ಇಲ್ಲಿ ಯಾರ ಬ ಲ್ಲ ಯಾರು ಕೇಳೋರ್ಲ್ಲ ಹೇಳೋರಿಿಲ್ಲಲ್ಲ ಹಳ್ಳಿಗಳಲ್ಲ ಆದ್ರೆ ಕಷ್ಟ ಅಂತಂದ್ರೆ ಯಾರಾದ್ರೂ ಸಹಾಯ ಮಾಡ್ತಾರೆ ಇನ್ ಪ್ರಾಬ್ಲಮ್ ಆಗ ಸ್ವಲ್ಪ ಎಪ್ ಮಾಡಡಿ ಅಂತ ಅಂದ್ರುನು ಬರ್ತಾರೆ
ಹ್ಮ್ ಮನೇಲಿ ಏನಾದ್ರು ಹ್ಮ್ ಮನೇಲಿ ಏನಾದ್ರು ದಿನಸ ಆಯ್ತು ಂಗಳಿಲ್ಲ ಅಂದ್ರೆ ಏನಾದ್ರು ಕೊಡಿ ನಾಳೆ ಕೊಡ್ತೀವಿ ಅಂತ ಅಂದ್ರು ಕೊಡ್ತಾರೆ ಅಲ್ಲ ಆತರ ಎಲ್ಲ ಒಂದ್ ಬೆಂಕಿ ಪಟ್ಣ ಸುುದ ಇಸ್ಕೊಳಕ್ ಆಗೋದಿಲ್ಲ ಅಲ್ವಾ ಆತರ ಲೈಫ್ ಇರುತ್ತೆ ಅಲ್ಲಿ
ಹ್ಮ್ ಹೌದು ಹೌದು
ಹ್ಮ್ ಇಲ್ಲ್ ನಮ್ಮನೆ ಒಂದ್ ಹೊತ್ತು ಅಡ್ಗೆ ಮಾಡಿಲ್ಲ ಅಂದ್ರೂ ನೀವತ್ ಅಡ್ಗೆ ಮಾಡಿಲ್ಲ ಸ್ವಲ್ಪ ನಷ್ಟ ಕೊಡ ಒಂದ್ ಸ್ವಲ್ಪ ಸಾಂಬಾರು ಕೂಡ ಅನ್ನ ಕೊಡ ಅಂದ್ರುನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊತಾರೆ ಹಳ್ಳಿಗಳಲ್ಲಿ ಆದ್ರೆ ಅಲ್ಲಿ ಕೇಳಕ್ಕೆೆ ಒಂಂತರ ಏನೋ ಒಂರ ಮುಜ ಇತ ಆ ಯಾಕೆಂದ್ರೆ ಅಲ್ಲಿ ತಿ ಒಂಥರ ಪ್ರೊಫೆಷನಲ್ ಆಗಿ ಬೆಳಿ ಇತಿ ಇರ್ತಾರಲ್ವಾ ಅದ್ರಿಂದ ಅಲ್ಲಿ ಏನು ಕೇಳಕ್ ಆಗುದಿಲ್ಲ ಏನಿಲ್ಲ ಅವರು ಏನ್ನ್ಕತ್ತ ೋ ಏನು ಯಾಕ ಕೇಳ ಅದು ಹೊತ್ತಗೆ ಸುಮ್ನೆ ಇರೋಣ ಅಂತ ಕಾಣಿಸ್ತಾ ಇರುತ್ತ ಅಲ್ವಾ ಆತರ ಲೈಫ್ ಇರುತ್ತೆ ಅಲ್ಲಿ
ಹೌದು ಹೌದು
ಹ್ಮ್
ಆಮೇಲೆ ಎಲ್ಲಾ ಇಲ್ಲಿ ಸಿಟ್ಟಿ ಅವರ್ಗೆ ಹಳ್ಳಿ ಬಗ್ಗೆ ಏನು ಗೊತ್ತಿಲ್ಲ ಗೊತ್ತಿರಲ್ಲ ಅವ್ರಿಗೆ ಇಲ್ಲಿ ಈಗಿನ ಮಕ್ಳು ಒಳ್ಗೋನು ಅಷ್ಟೇನೆ ಹಳ್ಳಿ ಬಗ್ಗೆ ಹೆಂಗೆ ಏನು ಹಳ್ಳಿಗಳಲ್ಲಿ ಹೆಂಗ ಆಟ ಆಡ್ತಾರೆ ಹೆಂಗಿರ್ ತಾರೆ ಅದೇನ್ ಗೊತ್ತ ಲ್ಲ ಮಕ್ಕಳುಗಳಿಗೆ
ಹ್ಮ್ ಆಮೇಲೆ ಒಬ್ಬೊಬ್ ರಿಗೆ ಆ ಮುದ್ದೆ ಅಂದ್ರನೇ ಗೊತ್ತಿರೋದಲ್ಲ ಅದನ್ನು ಯಾವತಥರ ತಿನ್ಬೇಕು ಅಂತಾನೇ ಗೊತ್ತಿರಲ್ಲ ಸಿಟಿಲ್ಲಿ ಬೆಳೀತಿರೋ ಅವಿಗೆ ಹೌದಲ್ವಾ ಹ್ಮ್ ಆದ್ರೆ ಇಲ್ ಇಲ್ಲ ಆತರ ಅಲ್ಲ ಇಲ್ಲಿ ಆ ಮುದ್ದೆ ಮಾಡ್ಬೇಕು ಬಸ್ಸರ್ ಮಾಡ್ಬೇಕು ತಿನ್ಬೇಕು ಆತರ ಆದ್ರ ಅಲ್ಲ ಆಥರ ಎಲ್ಲ ಪಿ್ಜ
ಬರ್ಗರು ನೂಡಲ್ಸ್ ಇಲ್ಲಿ ವೆರೈಟಿ ವೆರೈಟಿ ಎಲ್ಲಾ ಚಾಟ್ಸ್ಗಳು ತಿಂತಾ ಇರ್ತಾರೆ
ಹ್ಮ್ ಇಲ್ಲಿ ಏನಾದ್ೂಬ್ ಪಾರಿ ದಿನ ಮಾಡಿದ್ರೆ ಎಲ್ಲರೂ ಕೂಡಿ ಒಟ್ಟು ಕೂಡಿ ಡಿ ಮಾಡ್ತಾರೆ ಆದ್ರೆ ಅಲ್ಲ ಆತರ ಅಲ್ಲ ಅವ್ರವ್ರ ಮನೆಗಳಗೆ
ಅವ್ರೇನ್ ಮಾಡ್ಕೊಂತಾರೆ ತಿಂತಾರೆ ಇಲ್ಲ ಅಂತಂದ್ರೆ ಎಲ್ಲ ಆರ್ಡರ್ ಮಾಡ್ತಾರೆ ಬುಕ್ ಮಾಡ್ತಾರೆ ಹತ್ ನಿಮಿಷ ಆಗುತ್ತೆ ಟೈಮು ಅಷ್ಟೊಗಡೆ ಊಟ ಮನೆಗೆ ಬರುತ್ತೆ ತಿಂತಾರೆ ಅಷ್ಟೇನೆ ಇಲ್ಲ ಯಾರುೇಏನು ಮಾಡಲ್ಲ
ಮಾಡ್ಕೊಂಡ್ ತಿನ್ನಕ ಆಗ್ದದರು ತರ ಮಾಡ್ತಾರೆ ಅಂದ್ರೆ ಸಿಟಿ ಲೈಫ್ ಎಂಜಾಯ್ ಮಾಡ್ತಾರೆ ಆಮೇಲೆ್ಮ ಹ್ಮ್ ವೆಹಿಕಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈಗ ಒಂದುಕ್ಕೆ ಹತ್ತರಷ್ಟು ಜಾಸ್ತಿ ಇರುತ್ತೆ ಈಗ ಆಟೋಗಳಗಾಗಿ ಆಮೇಲೆ ಜಾಸ್ತಿ ಬಸ್ ಯಾರು ಇಷ್ಟ ಪಡಲ್ಲ ಯಾಕಂದ್ರೆ ಅವ್ರಿಗೆ ಫ್ರೀಡಮ್ ಇರೋದಿಲ್ಲ ಕುತ್ಕೊಳ್ಳೋಕ್ಕೆ ಕಲ್ಲ ಅಲ್ವತ್ತು ಕ್ಯಾಬ್ ಅಂತ ಬುಕ್ ಮಾಡ್ಕೋತಾರೆ ಅವ್ರಗೆಲ್ಲಿ ಬೇಕು ಅಲ್ಲಿಗೆ ಆ ತರ ಎಂಜಯ್ಮೆಂಟ್ ಮಾಡ್ತಾರೆ ಬೆಂಗ್ಗಳೂರಲ್ಲಿ ಹ್ಮ್
ಅಮ್ಮ ತುಂಬಾ ಇದಾವೆ ಹ ಇಮಿಡಿಯಟ್ಲಿ ಹೋಗಬೇಕು ಅಂತಂದ್ರೆ ಬಸ್ನೆಾಯಲ್ಲ ಯು ಅನ್ನು ಎಲ್ಲಾ ಆಟೋ ಬುಕ್ ಮಾಡ್ಕೋತಾರೆ ಎಲ್ಲ ಕಾರ್ ಬುಕ್ ಮಾಡ್ತಾರೆ ಇಲ್ಲ ಬೈಕ್ ಬುಕ್ ಮಾಡ್ತಾರೆ ಇಮ್ಮೀಡಿಯಟ್ಲಿ ಅದ ಎರಡೇ ನಿಮಿಷ ಬರುತ್ತೆ ಂತೆೆ
ಹ್ಮ್ ಅವ್ರಗೆ ಯಾವ್ದು ಒಂದು ಕುೂಲ್ ಆಗುತ್ತೆ ಆತರ ಮಾಡ್ಕೊಂಡು ಸಿಟಿ ಲೈಫ್ ನ ಎಂಜಾಯ್ ಮಾಡ್ತಾರೆ
ಹೌದು
ಅಲೆ ಬೆಳಿಗ್ಗೆ ಆಯ್ತು ಅಂದ್ರೆ ಸಂಜೆ ಆಯ್ತ ಅಂದ್ರೆ ಒಬ್ಬೊಬ್ರು ನಾವವು ಕಂಡಿರೋ ಹಂಗೆ ಬೆಂಗ್ಗಳೂರ್ಗೆಲ್ಲ ಬಂದಾಗ ನೋಡ್ದಾಗ ಸಂಜೆ ಆಯ್ತು ಅಂದ್ರೆ ವಾಕಿಂಗ್ ಹೋಗೋುದು ಬೆಳಗ್ಗೆ ಆಯ್ತು ಅಂದ್ರೆ ವಾಕಿಂಗ್ ಕ್ಕಿಂಗ ಹೋಗೋುದು ಅವ್ರಗ ಏನೋ ಅದು ಒಂಂತರ ಕ್ರೇಜ್ ಅದು ಅವ್ರಿಗೆ ಹ್ಮ್ ಸಿಟಿಲ ಇದೀವಿ ನಾವು ಅಹ ತೋರ್ ಪಡಸ್ಕೋಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಇರುತ್ತೆ
ಇಲ್ಲ ಒಬ್ಬೊಬ್ರು ಡಯೇಟ್ ಮಾಡ್ಬೇಕು ಕ ಕೋಸ್ಕರನು ವಾಕ್ ಮಾಡ್ತಾ ಇರ್ಾರೆ ಸಣ್ಣ ಆಗ್ಬೇಕು ನ್ನದಕ್ಕೋಸ್ಕರೂ ವಾಕ್ ಮಾಡ್ತಾ ಇರ್ತಾರೆ ಮತ್ತ ಅವ್ರ ಏನಾದಾರ ಹೆಲ್ತ್ ಪ್ರಾಬ್ ಪ್ರಬ್ಮ್ ಇರುತ್ತೆ ಡಾಕ್ಟರ್ಸ್ ಗಳು ಹೇಳಿರ್ತಾರೆ ಅವ್ರಿಗೆ ಈಿಗ ನೀವು ಚೆನ್ನ್ ವಾ ಮಾಡ್ಬೇಕು ಅವಾಗ ಸ್ವಲ್ಪ ಬಾಡಿ ಚೆನ್ನಾಗಿರುತ್ತೆ ತೆಂತ ಅದಕ್ಕೋಸ್ಕರದ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ತೋರ್ಸ್ಕೊಕೋಸ್ಕರ ವಾಕ್ ಮಾಡ್ತಾರೆ ಹಂಗೇ ಇಲ್ಲಿ
ಹ್ಮ್ ಆಮೇಲೆ ಬಟ್ಟೆಗಳೆಲ್ಲಾ ನೂರು ರೂಪಾಯಿ ಇನ್ನೂರು ರೂಪಾಯಿ ಇದೆಲ್ಲಾ ಆ ತರ ಎಲ್ಲ ಪರ್ಚಸ್ ಮಾಡೋದೇ ಇಲ್ಲ ಅಲ್ಲಿ ಸಿಟಿಗಳಲ್ಲಿ ಏನಿದ್ರು ತೌಸನ್್ ಹೌ ಹ್ಮ್
ಹೋಗಲ್ಲ ಎಲ್ಲಾ ಬರಿ ಮಾಲ್ಗಳಳಗ ಹೋಗ್ತಾರೆ ಆ ಮಾಲ್ ಈ ಮಾ
ಹ್ಮ್ ಹ್ಮ್ ದಿನಸ ಐಟಮ್ಗಳು ತರ್ಬೇಕು ಅಂದ್ರೆ ಇ ಡಿ ಮಾರ್ಟ್ ಅಲ್ಲಿಗೆ ಇಲ್ಲಿಗೆ ಹೋಗ್ತಾರೆ ಆದ್ರೆ ಹಳ್ಳಿಗಳಲ್ಲಿ ತರಏ ಎಲ್ಲ ವಾರ ವಾರ ಸಂತೆ ನಡುತ್ತೆ ಅಲ್ಲಿಗೆ ಹೋಗ್ ತರೇ ಮತ್ತೆ ಅವ್ರಗ ನ್ನ್ ಕೂಲ ಬೇಕಿರುತ್ತೆ ಅಷ್ಟ್ರಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ ಬಟ್ಟೆ ಆದ್ೂ ಆಯ್ತು ಮತ್ತೆ ಮತ್ತೆ ಆ ತರಕಾರಿ ಐಟಮ್ ಆದ್ರೂ ಆಯ್ತ ದಿನನ್ ಸೆಟ್ ಇ್ೂ ಆಯ್ತು ಎಲ್ಲದ್ರಲ್ಲೂ ಅವ್ರಿಗೆ ಎಷ್ಟು ಅ ಕುಲ ಇರ್ತೈತೆ ಅಷ್ಟಲ್ಲಿ ಮಾಡ್ತಾರೆ ಆಮೇಲೆ ಹಳ್ಳಿಲಿ ಏನಪ್ಪ ಬೆನಿಫಿಟ್ ಅಂದ್ರೆ ಕೀರಾ ಮತ್ತೆ ಕಾಳಗಳು ಎಲ್ಲ ಹೊಲಲ್ಲ ಬೆಳ ಕಕೊಂತಾರೆ ಅ್ರೆ ಸಿಟಿಲ್ ಆತರ ಏನಿಲ್ಲ ಅಂದ್ರೆ ದುಡ್ ಕೊಡ್ ತಗೋಬೇಕು ು ಮತ್ತೆ ಹೊರ್ಗಡೆ ಹೋಗ್ತರ್ಬೇಕು
ಮತ್ತೆ ಎಲ್ಲಾದ್ರೂ ರೇಟು ತುಂಬಾ ಜಾಸ್ತಿ ಇರುತ್ತೆ ಎಲ್ಲಾದ್ರ್ದು ಅಷ್ಟೇನೆ
ಮತ್ತ ಮತ್ತೆ ಎಲ್ಲಾದ್ರೂ ರೇಟನು ಜಾಸ್ತಿ ಇರುತ್ತೆ ಮಾತ್ರ
ಹ್ಮ್ ಹ್ಮ್ಮ್.
ಮತ್ತೆ ಸಿಟಿಲಿ ಹೆಂಗಪ್ಪಾ ಅಂದ್ರೆ ಒಬ್ಬೊಬ್ರನೆ ಒಬ್ಬೊಬ್ಬ್ರೇ ಒಂದ್ ಲೆವೆನ್ ಲೆವೆನ್ ತರ್ಟಿ ಟ್ುವಲ್ವ ಕ್ಲಾಕ್ ಆತರ ಎಲ್ಲ ಓಡಾಡ್ಾ ಇರ್ತಾರೆ ಹಳ್ಳಿಲಿ ಆತರ ಆತರ ಏನು ಬರೋಂಗಿಲ್ಲ ಆತರ ಏನಾರು ಬಂದ್ಬಿಟ್ಟು ಕಳ್ರೆ ಬಂದ್ರು ಅಂತ ಜಗಳ ಎಲ್ಲಾ ಮಾಡ್ತ ಆರ ಆತರ ಆತರ ಎಲ್ಲಾ ರೂಲ್ಸ್ ಇರ್ತೈತೆ ಸಿಟಿಲ ಆತರ ಏನಿಲ್ಲ ಆಮೇಲೆ ಏನಪ್ಪಾ ಅಂತ ಅಂದ್ರೆ ಇವಾಗ ಹಳ್ಳಿಗಳಲ್ಲಿ ಯಾರಾದ್ೂ ಹೊಸೊಬ್ರುಗಳು ಬಂದ್ರೆ ಯಾರು ನೀವ ಏನು ಎಲ್ಲಿಂದ ಬಂದಿದೀ ಯಾಕೆ ಬಂದಿದ್ದೀರಾ ಇಲ್ಲ ಏನ್ ಮಾಡಕ್ ಬಂದಿದ್ದೀರಾ ಅಂತ ಲ್ಲಾ ನೂರ ಎಂಟು ಪ್ರಶ್ ಪ್ರಶ್ನೆಗಳು ಕೇಳ್ತಾರೆ ಅಲ್ಲಿ ಆತರ ಇಲ್ಲ ಯ ಯಾರಾದ್ರೂ ಓಡಾಡ್ಬಹುದು ಯಾರಾದ್ರೂ ಬರ್ಬಹದು ಯಾರಾರು ಇರ್ಬೋದು
ಅಲ್ಲಿ ಹಳ್ಳಿಗಳಲ್ಲಾದ್ರೆ ಏನಂತಂದ್ರೆ ಯಾಕಮ ತರ ಇದಯಾ ಏನಾಯ್ತು ಏನು ಕಷ್ಟ ಅಂತ ಎಲ್ಲಾ ಕೆಲ್ಸ ಇಲ್ಲಿ ಏನೇ ಆದ್ರುನು ಅಯ್ಯ ಅವ್ರಗ ಹಿಂಗೇನೆ ಬರಿೀ ನಾಕ ಆಡ್ತಾರೆ ಬರೀ ಸುಳ್ಳೇಳ್ತಾರೆ ಹಂಗೆ ಮಕ್ಕಳ ಕಕೊಂಡ ಹೋಗ ಬಂದಿದ್ದಾರೆ ಮೊೈಲ್ ಕೊಂಡೋಗಕ್ ಬಂದಿದ್ದಾರೆ ಹಂಗ ಕ ನ ಮಾಡಕ್ ಬಂದಿದ್ದಾರೆ ಅಂತಾನೇ ಮಾತಾಡ್ತಾರೆ ಸೈಡು ಒಬ್ಬರು ನಂಬರು ಯಾರು ನಂಬರ್ ಅೇ ಇಲ್ಲ ಇಲ್ಲಿ ಯಾವಾಗ್ಲೂ ಒಬ್ಬ ಮೇಲೆ ಅನ್ಮನೆ ಇರು ಹೊತು ನಂಬಿಕೆ ಅನ್ನೋದೇ ಇರೋದಿಲ್ಲ ಯಾರೇ ಆದ್ರೂ ಸರಿ ಯಾರ ಯಾರು ಕಷ್ಟದಲ್ಲಿ ಇದ್ದೀ ನೀವು ಸ್ವಲ್ ಸ್ಪ ಸಹಾಯ ಮಾಡಿದೆ ಅಂತ ಅಂದ್ರುನು ಸಹಾಯ ಮಾಡಲ್ಲ
ಆ ತರ ಇರ್ತೈತೆ ಸಿಟಿ ಲೈಫ್ ಹ ಮ ಮತ್ತೆ ಮತ್ತೆ ಏನಪ್ಪಾ ಅಂದ್ರೆ ಈಗ ಯಾರಾದ್ರೂ ಒಬ್ರು ಕಷ್ಟ ಅಂತ ಬಂದ್ರುನು ಅವ್ರಿಗೆ ಎಲ್ಪ್ ಮಾಡೋದು ಅವ್ರಿಗೆ ಗ್ರಾಮಸ್ಥರಿಗೆ ಇರ್ತೈತಲ್ಲ ಅಂಂತರು ಎಲ್ಪ್ ಮಾಡೇ ಬಿಡ್ತಾರೆ ಏನಾದ್ರು ಕಷ್ಟದಲ್ಲಿ ಬಂದ ಇದ ಇರಿಗೆ ಅಮ್ಮ ಸಹಾಯ ಮಾಡೋಣ ಅಂತ ಹೇಳೇಳ್ಬಿಟ್ಟು ಸೀಟಲ್ಲ ಆ ತರ ಮಾಡಲ್ಲ ಹೋಗು ಹೋಗಿ ದುಡ್ಕೊತೀನಗ ಆ ತರ ಈ ತರ ಅಂತ
ಹೌದು ಬೆಂಗಳೂರು ನ್ ಕೆಲಸ ಕಡಿಮೆ ಇದ್ಯ ನೀಿ ನಿನಗೆ ದುಡಿಯಕಕ್ಕಗಲ್ಲ ದುಡಿದು ತಿನ್ನಕ್ಕ ಆಗಲ್ಲ ನಿನಗೆ ನಮ್ಮ ಹತ್ರ ಬರ್ತ ಲ್ಲ ನಮ್ನ ಕೇಳ್ತಿಯಲ್ಲ ಅಂತ ಬೈ ಹೊಡೆದು ಕೊಡಿಸ್ತಾರ ಅವ್ರನ್ನ ಅವ್ರಗ್ ಹೇಳೋರಿಲ್ಲ ಕೇಳೋರಿಿಲ್ಲಾ ಅಂತ ಂದ್ರೆ ನಂಗೆ ಮಾಡ್ತಾರೆ ಈಗ ಮೊನ್ನೆ ಮೊನ್ನೆ ಇನ್ನುೋ ಆಯ್ತು ಒ ಗಂಡ ಇಡ್ತಿರು ಊಟ ಕಕ ಕೆಂತ ಟೋಟಲ್ ಹೋ್ರೆ ಹೋಟೆಲ್ ಅನ್ನು ಹೊಡೆದು ಇದ್ದಾನೆ ನಮ್ ತಾತ ಇ ಹಂಗೆ ಇಲ್ಲಿ ಬೆಂ್ಗಳೂರಲ್ಲಿ
ಹ್ಮ್ ಈತರ ಎಲ್ಲಾ ಘಟನೆ ಹ್ಮ್ ಈತರ ಎಲ್ಲಾ ಘಟನೆಗಳು ನಡೀತ ತವೆಯಲ್ಲಿ ಸಿಟಿ ಒಳಗೆ ಇದ್ರೆ ಹಳ್ಳಿಗಳಲ್ಲಿ ಇ ಆತರ ಏನು ಇರೋದಿಲ್ಲ ಫಸ್ಟ್ ವಿಚಾರಿಸಸ್ತಾರೆ ಏನು ಎತ್ತ
ಹೌದು ಏನ್ ಕಷ್ಟ ಇದೆ ಏನ್ ಪ್ರಾಬ್ಲಮ್ ಆಯ್ತು ಸಹಾಯ ಬೇಕಾ ಊಟ ಬೇಕಾ ಕುಂತ್ಕೊಂತೀರಾ, ನಿಂತ್ಕೊಂತೀರಾ ಸ್ವಲ್ಪ ಹೊತ್ ಕುೂತ್ಕೊಳ್ಳಡಿ ಊಟ ಮಾಡಿ ಹೋಗಿ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ ಹಂಗಾಲ್ಲ ನಿಂದು ದುಡ್ಡು ಕೊಡು ನಾನು ಊಟ ಕೊಡ್ತೀನಿ ಅಂತ ಹೇಳ್ತಾರೆ
ಹು ಅದು ನಿಜಾನೇ ಹು ಓಕೆ ಓಕೆ ಥಾಂಕ್ ಕ್ಯೂ
ಹ್ ಥ್ಯಾಂಕ್ ಯು ಹ್ ಹ
ಇವಾಗ ಹೊಡಿತೀನಿ